ಇಕಟಾಗಿ ತಗ
ಎ ಹೇಳು ಕೇಳಿಸತೈತೆ ಹಾ ಏನು ಕೇಳಸ ತ ಇದತ ಮತ್ತ ಅಲ್ಲೇನ ಏನು ಓದ್ತಾ ಇದಯಾ
ಮ್ಯಾಮ್ ಕೇಳಿಸತಾ ಇದ್ಯಾ
ಹ್ಮ್ ಚೆನ್ನಾಗೇ ಕೇಳಿಸ್ತಾನೆ ಹ್ಮ್ ಹ್ಮ್ ಹ್ಮನ್ನು ಇಲ್ಲ ನೀನ್ ಎಲ್ಲಿ ಬಿಡ್ತೀಯ ಊ ಊಟ ಮಾಡಕ್ಕೆ ಹ್ಮ್ ತಡೀರಿ ಮೇಡ್ಂತ ಸ್ವಲ್ಪತ್ ಮಾತಾಡಿ ಅಂತ ಅಲ್ಲ ಅದಕ್ಕೆ ಹ್ಮ್ ಇನ್ನು ತಿನ್ಬೇಕ್ ಹೋಗ್ಬೇಕಡ ಮಧ್ಯಾಹ್ನ ನ ಒಂದು ಯಾವವು್ದೋ ಹೊಸಾದ್ ಇಂಟರ್ವ್ಯೂ ಹೋಗಿದ್ದೆ ಆ ಕಡೆ ಹೊಸಕೋಟೆ ಹತ್ರ
ಹೊಸಕೋಟೆ ದೂರ ಆಗ್ಲಿಲ್ವಾ
ಹಾ ಆಯ್ತದೆ ಏನೋ ಅಕಾಮಿಡೇಶನ್ ಇದ ಅಂತೆ ನೋಡ್ಕೊ್ ಬರೋಣ ಹಾ ಹ್ಮ್ ಹ್ಮ್ ಅದಕ್ಕೆ ಅಲ್ಲೇ ಊಟ ಮಾಡ್ಕೊ ಬಂದೆ ೇನ್ ಬಂದ ನ ಬರೋಷ್ಟೊದ್ಗನೆ ಐದು ಕಾಲು ಐದುವರೆ ಆಗಿತ್ತು ಫುಲ್ಲು ಟ್ರಾಫಿಕೋ ಇವತ್ತು ಅದೆೇ ಆದ್ರೆ ತುಂಬಾೇ ಟ್ರಾಫಿಕ್ ಇತ್ತು ಹ್ಮ್್ಮ ಅಕೆ ಬರಷ್ಟು ಆಯ್ತ ಇದುವರೆ ಆಗಿತ್ತಾ ಯಕೆಏನು ತಿಿಂದಿಲ್ಲ ಇವಾಗ ಹೋಗ್ತೀನಿ ನಣ ಹಸು ದೆ ಹೋಗ್ಬೇಕು ನೀವ್ ಫೋನ್ ಮಾಡ್ದಲ್ಲ ಅದಕ್ಕೆ ಹ್ಮ್ ಅದು ಎಷ್ಟು ಎರಡು ಮಾತ್ರೆ ಹಾಕ್ಕೊಂಡಿಯ ಎಷ್ಟು ಹಾಕ್ಕೊಂಡೆ
ಅಂದ್ರೆ
ಹನ್ನೊಂದು ಮ ಹುಷಾರಿಲ್ಲ ಅಂತಿದ್ದಲ್ಲ
ನ್ನೆ ರಾತ್ರಿಯಿಂದ ಅದಕ್ಕೆ ಹ್ಮ್
ಹ್ಮ್ ಹ್ಮ್ ನೀ್ ಅಪ್ಪ ಕರ್ಕೊಂಡ್ ಹೋಗಿದ್ರ ಮತ್ ಬಂದಿದ್ದು ನೀನ್ನೊಬ್ಳೇ ಬಂದ್ಬಿಟ್ಟು ಡಾವ ಬಸ್ುವ
ಹ್ಮ್ ಬಂದೆ
ಹ್ಮ್ ತೋರ್ಸ್ಬಿಟ್ಟು ನಿಮ್ಮ್ ಅಪ್ಪಾಜಿ ಆ ಕಡೆ ಹೋದ್ರ
ಹ್ಮ್ ಹಾಗೆ ಬಸ್ ಸ್ಟಾಪಗ ಬಿಟ್ರು ಅಲ್ಲ ಹಾಸ್ಪಿಟ್ಲ್ಗ್ ತೋಸಿ
ಹ್ಮ್
ಹ್ಮ್ ಅವರು ಚೆನ್ನಾಗ್ ಊಟ ಮಾಡ್ಬೇಕು ಚೆನ್ನಾಗಿ ಬು ಅಂತ ಹೇಳಿ ಕಳ್ಸದ್ರು
ಹೌದು ಮತ್ತೆ ನೀನು ಒಂದು ವರ್ಷ ಹಿಂದೆ ಇದ್ದಂಗಿಲ್ಲ ಫುಲ್ಲು ವೀಕ್ ಆಗ್ಬಿಟ್ಟಿದೆಯಾ ತುಂಬ ಹ್ಮ ಹ್ಮ್ ಹಿಂದಿನ ವರ್ಷ ನಿಮ್ಮ್ ಮನೆ ಗೃಹ ಪ್ರವೇಶ ಮಾಡಿದ್ರು ನೋಡು ಆಾಗ ಚೆನ್ನಾಗಿದ್ದೆ ಹ್ಮ್ ಅಂದ್ರೆ ಏನ್ ಗೊತ್ತಾ ಅಷ್ಟ ನೂಟಾ ಸರಿಯಾಗಿಾಗ ಆಗಲ್ಲಲ್ಲಾ ಅದೇ ಅದಕ್ಕೆ ನಾವ್ ನ್ ಮಾಡ್ಬೇಕು
ನಮ್ಮ ಅಪ್ಪ ಏನ ಅಂದ ಚೆನ್ನಾಗ್ ತಿನ್ಬೇಕು ಅನ್ ಅಂತೆ ಅದನ್ನ ವಾಯ್ಸ್ಲಿಟ್ಟ ಚೆನ್ನಾಗಿರೋಣ ಅಂತ ಗೊತ್ತ ಗೊತ್ತಿಲ್ಲ ನಾ ಅಪ್ಪನಗೆ ಚೆನ್ನಾಗಿರುತ್ತೆ ತಿಂದು ಅಂತಾರೆ
ಹ್ಮ ಅದೇ ಅದೇ ತಿನ್ನು ಅಂತಾರೆ ಅನ್ ನೋಡದ್ರೆ ಒಳಗ ಹೋಗಲ್ಲ ಅಲ್ವಾ ಹ್ಮ್ ಅದ ಅದದ ಹ್ಮ್ ಅದೇ ನಾವೇನ್ ಮಾಡ್ಬೇಕ ಗೊತ್ತಾ ಸ್ವಲ್ಪ ಊಟದ ಜೊತೆಗೆ ಇದನ್ನು ತಗೋಬೇಕೆ ಡ್ರೈ ಫ್ರೂಟ್ಸು ಮತ್ತು ಇದು ಆ್ಯಪಲ್ಲು ಅದೆಲ್ಲ ಆಾಗವಾಗ ತೊಗೊಂಬಂದು ತಿನ್ಬೇಕಷ್ಟೇ
ಹೌದು
ಅದ್ರ ಜೊತೆ ನೀನು ಬರೀ ಊಟ ನಿಮ್ಮ ಆಸ್ಟೆಲ್ ಊಟನೇ ನಂಬಿಕೊಂಡ್ರೆ ಹ ಕಿತ್ತು ಕತೆೆ ಅಷ್ಟೆ
ಕಷ್ಟಾವತದು
ಹ್ಮ್ ಅದಕ್ಕೆ ಅದನ್ನೇನ್ ಗೊತ್ತಾ ಈ ಕೆಮ್ಮ್ ಬರ್ತಿಲ್ಲತಾನೇ ನಿಮಗೆ
ಹ ಹಾ ಇವಾಗ ಏನ್ ಕೆಮ್ಮಣ
ನಿನ್ನೆ ಕೆಮತಿದೆಲ್ಲಾ ನನ್ನ ಸಂಜೆ ಫೋನ್ ಮಾಡ್ದಾಗ ಅವಾಗೇನೆೇ ಅನ್ಕೊಂಡೆ ನಾನು ನೀರ್ ಕುಡಿ ಅಂತ ಹೇಳ್ತಿದ್ದೆ ತಾನೇ ಹ್ಮ್ ಅದಕ್ಕೆ ನೀರು ಕುಣಿಯ ಅವಾಗೇ ನಿನಗೆ ಗೊತ್ತಾಗಿರಬೇಕು ನನಗೇನೋ ಡೇಂಜರ್ ಅಂತ ಹ್ಮ್ ಅಲ್ವಾ ಅದು ರಾತ್ರಿ ನಿನ್ಗೆ ಆದಂಗ ಆಗಾಗಿದೆ ಏನು ಮೂಗ ಕಟ್ಕೊಬಿಟ್ಟಿತ್ತ
ಹ್ಮ ಸ್ವಲ್ಪ ಕೋಲ್ಡ್ ಕಾಫು ಜೊತೆಗೆ ಹೊಟ್ಟೆ ನೋತಿತ್ತು ಆಮೇಲೆ ಸ್ವಲ್ಪ ಜ್ವರ ಬಂದ್ಬಿಟ್ಟಿತ್ತು
ಹ್ಮ್ ಸ್ವಲ್ಪ ಊಟ ಅಂದ್ರೆ ನಿನ್ಗೆ ಯಾಕಂಗ ಆಗೈತಿ ಅಂದ್ರೆ ಇಲ್ ತಿಂದು ಅಲ್ಲ ಹೋಗಿದ್ಯಲ್ಲ ಮನ ಊಟಕ್ಕೆ ಹಂಗಾಗಿ ಸ್ವಲ್ಪ ಏನಾದ್ ವ್ಯತ್ಯಾಸ ಆಗಿ ಹಂಗ ಆಗಿರಬಹದು ಅಂತ ನಾನನ್ ಅ ಅಲ್ವಾ ಹ್ಮ್
ಮಾತ್ರ ನಗಿರೋದಕ್ಕೆ ಸ್ವಲ್ಪ ನಿದೆ ಜಾಸ್ತಿ ಬರ್ತೈತೆ
ಹಾ ಹಾ ಹಾ ಹೌದಾ
ಫೋನ್ ಮಾಡಿದೀರ ಅವಾಗ ನಾನು ರಿಸೀವೇ ಮಾಡಕ ಆಗಲ್ಲ
ಓ ಹ ಹ ಕುತ್ಕೊಂಡಿರೋದ್ರನೆ ಪಚ್ಕತಯಂತ ಅಂಗರ ಚಿಕ್ಕ ಮಕ್ಳನ ಮಂಡನ್ ಮಳ ಮಾಡ್ತಾಳಲ್ಲ ಹಂಗೆ ಅವಳ ಅಷ್ಟೇ ತಿನ್ಂತಾ ಇರ್ತಲ್ಲ ಅವಳು ನಮ್ಮಅಮ್ಮ ಊಟ ತಿನ್ನಿಸತಾ ಇರ್ತೈತಜ ಅಲ್ಲಿ ನಡ ಊರಲ್ಲಿ ನಮ್ಮ ಬ್ರದರ್ ಮಗಳು ತಿಂತಾ ತಿಂತ ಒಂದ ಒಂದ್ ಸ್ವಲ್ಪ ತಿಂತಾ ಇರ್ತಾಳೆ ಅವಳ್ದೊಂದು ಟೈಮ್ ಇದೆ
ಹಾ
ಒಂದೊಂತರ ತಿಂತ ತಿಂತ ಹಂಗೆ ಬಿದ್ದೋಗತಿ
ಹ
ನಿಜ ಹಂಗೆ ಬಿ ತಗೊಡ್ತಾಳೆ ನಾ ಏನಾಯ್ತಪ್ಪಂದ ನಾನಂದ ಹೇಳುವ ಅವ್ರಸಲ ಏನ ಆಗಬಿಡ್ತಲ್ಲಾ ಈ ಹುಡ್ಗಿಗೆ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಅವ್ರಿಗೆಲ್ಲಾ ಗೊತ್ತು ತಿಂತ ತಿಂತ ನಿದ್ದೆ ಬಂತ ಅಂದ್ರೆ ತೂಕ ಕುಡಸ್ಕೊಂಡ್ ಹಂಗೆ ಬಿದ್ದ್ಬಿಡೋದೆೇ
ಹ್ಮ
ಹಂಗೆ ಆತರ ನಿದ್ದೆ ಬಂದಾಗ ಯಾರು ಏನು ಮಾಡಕ್ ಆಗಲ್ಲ ಹ್ಮ್ ಅದದ ಅವರು ಏನು ಮಾಡಕ ಆಗ ನಿದ್ದೆ ಬಂದಂ ಏನ್ ಮಾಡಕ ಆಾಗುತ್ತೆ ತಡ್ಕೊಬಾರ್ದ ಅದು ಮಲ್ಕೊಂಬಿಡ್ಬೇಕಷ್ಟೇ ಒಂದು ಸ್ವಲ್ಪ ಹೊತ್ತು ಹ್ಮ್ ನಿದ್ದಾಗ ಮೋಸ ಮಾಡ್ಬಾರ್ದು ನ ಮೋಸ ಮಾಡದರ ಪವಲ್ಲ ಅಲ್ವಾ ಹ್ಮ
ಲಯನ್ ತರ ಮಲ್ಕೊತೀನಲ್ವಾ ಕೇಳ್ಬೇಕಾಯ್ತ ಅಂಡ ಮುಕೊ ಬಿರ್ತೀನಿ
ಹ್ಮ
ಹಾ
ಅದೇ ಅದೇ ಮಲ್ಕೊ ಮಲ್ಕೊ ಎಷ್ಟು ದಿನ ನಿಮ ಲಯನ್ಂತರ ಮಲ್ಕೊ ಒಂದ್ಸಲಿ ಆಮೇಲೆಲ್ಲ ಏನ್ ತರ ಓಡ್ಬೇಕ ಆ ಓಡದೆಲ್ಲ ಚಿರ್ತೆ ತರ ಓಡ್ಬೇಕಾಗ್ತೈತೆ ಎಲ್ಲಾ ಎ
ತರ ಮಲ್ಕೊತೀನಿ ಅಂತ ಅಂದ್ರೆ ಲಯನ್ ತರ ನಡತೀನಿ
ಹ್ಮ ಹ್ಮ ಇನ್ನು ನಡೀವಂತೆ ಲಯನ್ ತರ ನಡಿತಯಾ ಹ ನಡಿ ನಡಿ ಅದು ಏನ್ ಗೊತ್ತಾ ಕಾಫ ಇದ್ಯಾ ನಿಮಗೆ ಅಂದ್ರೆ ಸ್ವಲ್ಪ ಕಡಿಮೆ ಆಗಿರುತ್ತೇನೋ ಅಲ್ವಾ ಹ್ಮ್ ಕಡಿಮೆ ಆದ್ರೂ ಕೂಡ ಸ್ವಲ್ಪ ಗಾಗ್ಲಿಂಗ್ ಮಾಡ್ಕೊ ಹಿಂಗ ಅಂದ್ರೆ ಸ್ವಲ್ಪ ಒಂದು ಅಥವಾ ಹದಿನೈದು ಎಮ್ ಎಲ್ ನೀರು ತಗೊಂಡು ಆ ನೀರಿಗೆ ಒಂದುಚಿಟಕೆ ಅಥವಾ ಎರಡು ಚಿಟಕೆ ಅಷ್ಟು ಉಪ್ಪು ಕಲ್ಲುಪ್ಪಾದ್ರೂ ಸರಿ ಚಿಕ್ಕದು ಬರುತ್ತಲ್ಲ ನುಣ್ಣಗಿರ ಉಪ್ಪು ಅದಾದ್ರೂ ಸರಿ ಹಾಕ್ಬಿಟ್ಟು ಸ್ಪೂ ಸ್ಪೂನ್ ತಗೊಂಡು ಅದು ಚೆನ್ನಾಗಿ ಹಿಂಗೆ ಇದು ಮಾಡು ಅ ಅದೇನದು ಕರ್ಗೋವರ್ಗು ಇಲ್ಲಾ ಅಂದ್ರೆ ಮೀಡಿಯಮ್ ಆಗಿ ಬಿಸಿ ಅಂದ್ರೆ ನೀನು ಹಿಂಗೆ ಕೈ ಇಡ್ಕೋಬೇಕು ಕೊಂಡ್ರೆ ನೀ ತುಂಬ ಬಿಸಿ ಅನ್ನಿಸಬಾರ್ದು ಅಷ್ಟು ಬಿಸಿ ನೀರಿಗೆ ಆಮೇಲೆ ನೀಗೆ ಉಪ್ಪ ಹಾಕದ್ರು ಸರಿಯೋಗುತ್ತೆ ಇಲ್ಲ ತಣ್ಣೀರ್ಗನೆೇ ಉಪ್ಪಾಕಿ ಅದು ಕರ್ಗವರ್ಗುಯ್ದು ಸ್ವಲ್ಪ ಬಿಸಿ ಮಾಡ್ಕೊಂಡು ನಡೆಯುತ್ತೆ ಆ ನೀರ್ನ ಏನ್ ಮಾಡ್ಬೇಕಂದ್ರೆ ಊಟ ಎಲ್ಲಾ ಆದ್ಮೇಲೆ ಚೆನ್ನಾಗ್ ಬಾಯಿ ತೊಳತು ಅಲ್ಲ ಬಾಯಲ್ ಹ್ಮ್ ಬಾಯಲ್ ಇಕ್ಕ ಬಕ್ಕನುಂಗ ಬಾರದ ಒಂದು ಗ್ಲಾಸ್ ಅಲ್ಲಿ ಕುಡ್ದಂಗ ಕಚ್ಕೊಂಡ್ ಕುಡಿಬೇಕು ಕುಡಿದ್ಬಿಟ್ಟು ಚೆನ್ನಾಗಿ ಪುಕ್ಕುಳಿಸ್ಬೇಕು ಮಾಮೂಲಿ ನಾವು ಬ್ರಷ್ ಮಾಡೋವಾಗ ಮಾಡ್ತವಲ್ವಾ ಅಲ್ಕ್ಕವಾಗ ಬಾಯಿ ತೊಳ್ಕೋತ ನೋ ಚೆನ್ನಾಗ ಕುಡಿಸ್ಬಿಟ್ಟು ಚೆನ್ನಾಗ್ ಒಂದ ಐದು ನಿಮಿಷ ಚೆನ್ನಾಗ ಊಸ್ಬೇಕು ನುಂಗಬಾರ್ದು ಒಳಗಡೆ ಈ ನುಂಗುದ್ರರು ಏನನು ಆಗಲ್ಲ ಅವ್ನ ಅಚಲಲಿ ನಂಗುದ್ರೆ ಏನ ಆಗ್ಬಡ ಏನ ಆಗಲ್ಲ ಅದನ್ನ ಹೊರ್ಗಡೆ ಉಗಿಬೇಕು ಉಗುದ್ ಬಿಟ್ಟು ಆಮೇಲೆ ಅಹ ನೀರ್ ಕುಡಿಡಾರ್ದ ಮಾಮೂಲಿ ಇವಾಗ ನನ್ಗೆ ಅಯ್ಯ ಅವಾಗ ಬಾಯಾರಕೆ ಆಗ್ತೈತೆ ಯಾಕಂದ್ರೆ ಉಪ್ಪು ನೀರು ಪೂಕುಳ್ಸಿರ್ತೇವಿ ಹಾಕಿ ಅವಾಗ ಬಾಯಾಕೆ ಆಗುತ್ತೆ ಬಟ್ ನೀರು ಕುಡಿಬಾರ್ದು ನೀರು ಕುಡಿದ ಹಾಗಗೆ ಮಲ್ಕೋಬೇಕು ಮಲ್ಕೊಂಡ್ರೆ ಅದು ಚೆನ್ನಾಗಾಗುತ್ತೆ ನಿೇನಾದರೂ ಗಂಟ್ಲು ಮಾತಾಡೋಕ್ಕಾಗಿಲ್ಲ ಅಂದರು ಕೆಮ್ಮ ಆಕ್ತಾ ಇದ್ರುನು ಅದು ಬಿಡುತ್ತೆ ಆ ಥರ ಹ್ಞ ಹ್ಞ ಆಥರ ಮಾಡಿ ಹೋಗುತ್ತೆ ಆಯ್ತಾ ಹ್ಮ್ ಎಷ್ಟ್ ಕೊಟ್ಟಾರ ಏನ್ ಮಾತ್ರೆಗಳು ನುಂಗತಾ ಇರಿ ಒಂದ್ ವಾರಕ್ಕ ಆಗೋಷ್ಟ ಅಂತ ಕೊಟ್ಟಾರ ಇಲ್ಲ ಒಂದ್ ಮೂರ್ನಾಲ್ಕು ದಿನಕ್ಕೆ
ಹ್ಮ್ ನಾಲ್ಕ್ ದಿವ್ಸ ಕೊಟ್ಟಾರೆ
ಹ್ಮಞ ಹ್ಮ್ ಹೌದಾ ಹ್ಮ್ ನಂಗಗು ಅಂದ್ರೆ ನಿನ್ ಅವ್ರೇನ್ ಈಗ ನಿನ್ ಸ್ವಲ್ಪ ಕಡಿಮೆ ಆಗಿದೆ ತಾನೆ ನಾಳೆ ಬೆಳಿಗ್ಗೆ ನುಂಗಕ್ ಹೋಗ್ಬಿಡ ಅಕಸ್ಮಾತ್ ನಾಳೆ ಬೆಳಿಗ್ಗೆ ಬಿಟ್ಟು ಮಧ್ಯಾಹ್ನ ನಿಂಗ ಏನಾದ್ರು ಮತ್ತೆ ಅದೇ ತರ ಫೀಲ್ ಆದ್ರೆ ಹ್ಮ ಮಧ್ಯಾಹ್ನ ನುಂಗು ಇಲ್ಲ ಸಂಜೆ ಹಹ್ ನಮಗು ನೈಟು ರಾತ್ರಿ ಹೊತ್ತು ಆ ಥರ ಅವ್ರು ಹೇಳಿದ್ದಾರೆ ಅಂತ ಅಂತ ಹೇಳ್ಬಿಟ್ಟು ಹಾ ಇವಾಗ ತಗೊಂಡಿದೀನ ಮ್ಯಾಹ್ನ ತಗೊಂಡೀನಿ ರಾತ್ರಿಗ ತಗೊಂಡ್ರೆ ಮತ್ತೆ ಹೀಟ್ ಆಗ್ಬಡತದು ಟ್ಯಾಬ್ಲೆಟ್ ತಗೊಂಡ್ರೆ ಮತ್ತೆ ಈಟಾದ್ರೆ ತುಂಬಾ ಕಷ್ಟ ಆಗತ್ತೆ ಹ್ಮ್ ಆತರ ಆಗುತ್ತೆ ಊಟ ಮಾಡ್ದಾ
ಆಮಾಮ್ ತಿಂದೆ ನೀವ್ ತಿಂದ್ರಾ
ಇನ್ನೂ ಇಲ್ಲ ತಿನ್ನಕ್ಕೆ ಹೋಗ್ಬೇಕು ಏನು ಮಾತ್ರ ನುಂಗಿಯ ಇನ್ನೂ ಇಲ್ಲ
ಹ ಮಾತ್ ನಂಗೆ ನಿನ್ ಶಿರಾಕ್ ತಗೋಬೇಕು
ಹ್ಞ ಎಂಥ ಸಿರಪ್ಪು ಕೆಮ್ಮು ಕೊಟ್ಟರದಾ ಅದುೂ ಅಷ್ಟೇ ಮಾತ್ರೆ ನು ಅಷ್ಟೇ ಸಿರಪ್ಗ್ಗಳು ಅಷ್ಟೆ ಜಾಸ್ತಿ ಬಳಸಿದ್ರೆ ಹೀಟ್ ಆಗ್ಬಿಡ್ತಾವ ಬೇಗನೆ ಅವೆಲ್ಲ ಕೆಮಿಕಲ್ಸ್ ಅಲ್ವಾ ಹಂಗಾಗಿ ಸ್ವಲ್ಪ ಸ್ವಲ್ಪನೇ
ಮ್ಯಾಮ್ ನೀವ್ ನಿನ್ನೆ ನಮ್ ತಮ್ಮನ ಜೊತೆ ಮಾತಾಡ್ತೀನಿ ಅಂದೆ ಮಾತಾಡ್ತಾರಾ
ಹ್ಮ್ ಮಾತಾಡ್ತೀನಿ
ಹ್ಮ್ ಅವರು ಕೇಳ್ತಾ ಇದ್ರು ನಿಮ್ನ್ನ
ಬಿಟ್ಟು ಮಾತಾಡ್ತೀನಿ ಇನ್ನೊಂದ್ಸಲ ಫೋನ್ ಮಾಡು ಅವಾಗ ನಾನು ಮಾತಾಡ್ತೀನಿ ಎಂದಿದಾನ ಅವನು ಕೆಳಗಿದಾನ
ಇಲ್ಲ ಇಲ್ಲೇ ಇದ್ದಾರೆ ಜಿರಳೆ ಅವು ಫೋನ್ ನೋಡ್ಕೊಂಡಿದ್ರು.
ಹ್ಮ್ ಅವನ್ಗೊಂದು ಫೋನ್ ಕೊಡ್ಸಿದ್ದೀರಾ ಮನೆಯವರೆಲ್ಲ ಇಕ್ಕೊಳ್ರಿ ಒಂದೊಂದ್ ಏನ್ ಸಾಕಾಗಲ್ಲ ಅನ್. ಇವತ್ತು ಎರೆಡುಎರೆಡು ಇಕ್ಕಳ್ರಿ ಹ್ಮ ಎರೆಡು ಎರೇಡು ಫೋನ್ ಇಕ್ಕಳ್ರೀ ಎರಡು ಈ ಫೋನಿಗೂ ಈ ಕರೆನ್ಸಿ ಹಾಕಿಸಿಕೊಳ್ರಿ.
ಹ್ಮ್
ಆಯತಾ
ಒಂದ್ ಮನೇಲಿ ಇರುತ್ತ ಪ
ಹಂಗೆ ಮಾಡಿ ಚೆನ್ನಾಗಿರುತ್ತೆ. ಸರಿನಾ
ಹಾ ಮಾಡ್ಬೇಕು ಹಾ ಮನೇೆನಲ್ಲಿ ಫೋನ್ ಇರುತ್ತೆ ಅಲ್ವಾ. ತು ಮಾಡ್ತಾ ಇರೋದು.
ಅಮ್ಮನ್ ಪೋನ್ ಹ ಹ್ಮ್. ಅದೇ ಅದೇ ಅವಳು ಒಂದ್ಸಲಿ ನಾನು ಸಾಯಂಕಾಲ ಫೋನ್ ಮಾಡಿದಾಗ ನಿನ್ನ ಫೋನನ್ನು ಅವಳು ಹಲೋ ಸೌಜನ್ಯ ಮಾತಾಡದ್ಲ ನಿನ್ ಫೋನಿಂದ.
ಹಾ ಹೌದು
ಅಪ್ಪ ಇವಳು ಎಲ್ಲೋದ್ಲು ಅಂತ ಅವಾಗ ಗೊತ್ತಾಗಿದ್ದು ಅವ್ಳು ಹೇಳಿದ್ ನನ್ಗೆ. ಜ್ವರ ಬರ್ತಾ ಇದ್ದೆ ನಮ್ಮ ಅಕ್ಕನ್ಗೆ ಹುಷಾರ್ ಇಲ್ಲ ಅಂತ ಏಯ್ ನಿನಗೆ ಬರ್ತಾ ಇತ್ತಲ್ವಾ. ಅದೆಲ್ಲ ಗಾಳಿ ಸೋಗುಸಿದಿಯ ನೀನು, ಈಕೆ ನಿಮ್ಮ್ ಅಕ್ಕನ್ ಇಲ್ಲಾಂದ್ರೆ ನಿಮ್ ಬೇಡ್ಕೊಂಡಿದಿಯ ದೇವ್ರೇ ದೇವ್ರೆ ನನಗ್ ಜ್ವರ ಒಂದೈತ್ ನಮ್ ಅಕ್ಕಂಗು ಬರೋತರ ಮಾಡು.
ಅನ್ನೇ